ಹಲೋ ಹ್ಮ್ ಕೇಳಿಸ್ತದೆ ಏನು ಮಾಡಾಕತಿ
ಇಏ ನೀ ಲಡನ ನ
ನಾನೇಏನಿಲ್ಲ ಸುಮಕೊಂತಿದ್ದೆ
ಹೌದಾ ಊಟ
ಊಟ ಅಯ್ತು ನಿಂದ
ಅನೆ ಹಾಗತ್
ಹ್ಮ್ ಏನ್ ಬಟ್ಟೆ ಹಲಿ ಕತಿದ್ದೇ ನ್
ಹ್ಮ್ ಬಟ್ಟೆ ಒಲ ಕತಿದ್ದಿ ಆಯ್ತ ಅದ ಕಟ್ ಮಾಡಿಟ್ಟ ಇಟ್ಟಿದ್ದೆ
ಹ್ಮ್
ಅದು ಫೋನ್ ನೋಡಿ ಕಟ್ ಮಾಡಾಕತ್ತಿದ್ದೆ ನೀನ್ ಫೋನ್ ಮಾಡ
ಪ್ಪಂದ ನೋಡಿ ಊ ಟುಬ್್ದ ನೋಡಕ್ ಹಚ್ಚಿದ್ದಾನ
ಹ್ಮ್ ಅದಕ್ಕೆೇ ಒಂದ ಎರಡು ನಿಮಿಷ ಅಂದ
ಯಾವದ
ಹ್ಮ್ ಹುಡುಗರೋಗ್ಯವೆನ್ಸ್ಕೂಲಿ ಹೋಗ್ಯಾವ
ಹ ಯಾರ
ಇವರುೂ ನಲ್ಗೆಾರ ನಡು
ಆರಾಮರಲ್ಲ
ಹ್ಮ ಅದ ಮದ ಹುಡು ಆರಾಮಗದಾ ಯ ಮಳಲ್ಲ ಈ ಕಡೆ ಈಕಡೆ ಯಾ ಮಳಲ್ಲ ಎಲ್ಲ ಬರಿ ಬಿಸಿಲು ಬಿಸಿಲು
ಹೌದೌದು ಆ ಎಲ್ಲಿ ಶಾಲೆ ಎದಿ ಹೊಡೆ್ದ್ದವತ್ತ
ಹ್ಮ್
ಈಗಏನ್ಲಿ ಈಗ ಸೀದಾ ನಕ್ಕಂತರ್ತಾರ ನಕ್ಕಂತ ಬರ್ತಾರೆ ಬಿಡಲ್ಲಾ ನಂಗ ಗೊತ್ತಾಯ್ತು ಅಂತಂದ್ರ ಸೀದಾ ತರ್ತಾವೆ ಹಾ
ಹೌದನ್ಿ ದೊಡ್ಡ ಟೆನ್ಷನ್ ಆಗಿತ್ತು ಹೆಂಗಿರ್ತಾರ ಏನಂಟ
ಹ್ಮ್ ಎಲ್ಲ ಈಗ ಆರಾಮ್ಸೆ ಹಓತಾರ ನಿನ್ನೆ ಸ್ವಲ್ಪೆ ನಿನ್ನೆ ಮಮ್ಮಿ ಅಣ್ಣ ಆಳಾಕತಿದ್ದ ಅಂತ ಹೇಳ್ಲು ಹೌದಮ್ಮನು ಯಾಕತ್ತ ಅಂತ ಕ್ರ ಸ್ವಲ್ಪ ಎತ್ತಿನಂತೆದ
ನೋಡವ ಸಲ್ಲ ಸೇಳ್ತಾನಂತ
ಹ್ಮ ಯಾಕ ಮನೆ ಯಾಕ ಕಳಕತ್ತಿದ್ದೆ ಅಂದೆ ಸ್ವಲ್ಪ ಎತ್ತಿನಿ ಅಂತಂದ್ರೆ ಸ್ವಲ್ಪ ನೋಳ್ಬಾರ್ದು ನಾಳಿಂದ ಅಂತಂದೆ ಹ್ಮ ಅಂತ ನಾನ ಈಕ ಇನ್ ವೆಸ್ಟಿಗೇಷನ್ ಮಾಡ್ತಾಳಲ್ತಾ ಹಿಂಗೆ ಹೇಳಲ್ಲ ಟೆಕ್ ಎಟ್ಟ ಇದುದ್ದಂಗಕಿ
ಹಾ
ಹ್ಮ್ ಎಲ್ಲ ಬಂದ ಆತರ ಒಂದು ಕೂಡ ಅಲ್ಲಕ್ಕ
ಎಲ್ಲ ಬಂದೇತ ಅಲ್ಲ
ಎಲ್ಲ ಬಂದ ಹೇಳ್ತಾಳ ನಾ ಸುಮ್ಮನಿದ್ರ ನೋ ಕ ಬಿಡಾಲಕ್ಕೆ
ಹ್ಮ್ ಏರನ್ ಆತ
ಅಲ್ಲಿ ಸಾಲೆಗೆ ಏನೇನ್ ಮಾಡ್ಸಿರ್ತಾರೆ ಅಲ್ಲೇ ಆತ
ನಮ್ಮ್ ಹುಡುಗರು ಹೇಳದ ಹೇಳ ನೋಡ ಕೇಳಿದ್ರ್ನು
ಕ ನನಗೆ ಎಲ್ಲ ಇಲ್ಲ ಇವತ್ತ ಯಾರೋ ಒಂದ ಇರೋ ಒಂದುಚಿತ್ರ ಇಷ್ಟ ಕೊಟ್ರ ನಮ್ಮಕ್ಕ ಇಷ್ಟ ಕೊಟ್ಟಳ ನಮ್ಮಕ್ಕ ಇಷ್ಟ ಕೊಟ್ಟಳೆ ಇ ಅಮ್ಮ ನಮ್ಮ ಅಕ್ಕ ಬರ್ದ್ ಕೊಟ್ಟು ಕೊಟ್ಟಳಮ್ಮ ನಿಮ್ಮ ಅಕ್ಕ ಯಾರ ಅಂತ ಅಂದ್ರ ಅಲ್ಲದಾರ ನನ್ ಫ್ರೆಂಡು ಅಕ್ಕ ಅಲ್ಲಿ ಅದರ ನನ್ ಫ್ರೆಂಡ್ಸ ಅ ಅಕ್ಕ ಅವರೆೆಲ್ಲಾ ಅಂತತ
ನೋದ ಹ ಹ್ಮ
ಹ ಅಮ್ಮ ನನಗೆ ನಾಳೆ ಇಡ್ಲಿ ಮಾಡಮ್ಮ ನನ್ನ ಫ್ರೆಂಡು ಇಡ್ಲಿ ತಗೊ ಬಂತಿದ್ರು ಇವತ್ತ ನನಗಿದದು ಪಲಾವ್ ಮಾಡ್ಬೇಡ ಇಡ್ಡಿನೇ ಮಾಡು ನಾಳೆ ಅಂತೇಳಿ ನಿನ್ನೆ ಹ್ಮ ಆಯ್ತವ ಮಾಡ್ತನಿ ಅಂತಂದೆ ನೀ ನನ್ನ ಪಲವ ಹಾಕ್ಬಾರು ನೋಡು ನಾಳೆಗೆ ನತ್ತಿನಳ ಅಂದಲ ಸರಿ ತೋರಾವ ಆಕಲ
ಮಾಡಡುದ ಅಂತ
ಚಪಾತಿ
ಚಪಾತಿಯ ಹಾ ಚಪಾತಿನೇ ಮಾಡಿ ಕಳ್ ಕಳ್ಸಿದಾನ
ಹ್ಮ್ ಚಪಾತಿ ತುಪ್ಪ ಹಚ್ಚಿ ಕಳಸಿದೆೆ ಬೀನ್ಸ್ ಪಲ್ಯ ಮಾಡಿದ್ದೆ ಕ್ಯಾರೆಟ್ ಬೇಯಿಸಿದ್ದೆ ಕ್ಯಾರೆಟ್ ಬೇಯಿಸಿ ಕ್ಯಾರೆಟ್ ಇಬ್ರ ಕ್ಯಾರೆಟ್ ಎಡು ಒಂದು ಆ್ಯಪಲ್ ಹಾಕಿದ ಇಬ್ರ ಅರ್ಧ ಅರ್ಧ ಒಂದಿಷ್ಟ ಡ್ರೈ ಫ್ರೂಟ್ಸ್ ಹಾಕಿ ಕಳಿಸಿದೆ ಅ ಕಡೆ
ಕ್ಯಾರೆಟ್ ಬೇಸಿ ಚೆನ್ನಾಗತದನಾ
ಹ್ಮ ಚಿಂತಾರೋರ್ ಹಾಗಗೆ ಮಾಡಕೊಡತನೀ ಮನ್ಗಿದ್ರ ತಿಂತಿದ್ರ ಕ್ಯಾರೆಟ್ ಬೇಯಿಸ ಕ ಬೇಯಿಸಿ ಕೊಟ್ಟಬಡ್ತನಿ ತಿಂತಾರ ಅವ್ರು
ಹ್ಮ್ ಹ್ಮ್
ಅಲ್ಲೆ ಮಾಡಲ್ಲಾನು
ಹ್ಮ್ ಹ್ಮ್
ಕೊಡ್ತನಿ ಇಲ್ಲ ಅಂತಂದ್ರೆ ಅದನ್ನೇ ಸಣ್ಣಾಗಿ ಅದು ಎರ್ಸಿದ್ರರು ಸ್ವಲ್ ಕೊಬ್ಬರು ಎರ್ಸಿದ್ರಲ್ಲ ಅದ್ರಗೆ ಎರಿಚಿ ಹಿಂಗೆ ದೋಸೆ ಅ್ ಮಾಡ್ರೆ ದೋಸೆಕ್ ಹಾಕಿರ್ತನಿ ಇಲ್ಲ ಪಡ್ಡು ಮಾಡ್ರಿ ಪಡ್ಡಗೆ ಹಾಕಿರ್ತನಿ ನಾವು ಪಲ್ಯನೇ ಮಾಡಲ್ಲದು
ಹದಾ
ಹದು ವಾರಕ್ಕೆ ಅರ್ಧ ಕೆಜಿ ಕ್ಯಾರೆಟ್ ತೋತರಿ
ಹ್ಮ್ ಹ್ಮ್
ಹಂಗೆ ಖಾಲಿ ಮಾಡುದು ಬೇಯಿಸಿಕೊಟ್ಟೆ
ಹ್ಮ್ ಹ್ಮ
ತಿಂತಾರ ಅವ್ರೇನ್ ಅಲ್ಲೇನಲ್ಲ ನಮ್ಮ ಹುಡುಗರು ಇವತ್ ಅದೇ ಆಪಲ್ದಾಗ ಯಾಕ ಕಳಸಿನಿ ತಿನ್್ರಿ ಅದನ್ನ ಅಂತೇಳಿ ಹ್ಮ್ ಅಂತ ಹೇಳಾರ
ಚಿಂತಾರಾನ
ಚ ಚಿಂತರ ಅದೇದು ಅಲ್ಲನಲ್ಲ
ಚಲತ
ಹ್ಮ್ ಅವ್ರೇನ್ ಅದು ಇದು ಇದ ಯಾಕ ಮಾಡಿದೆ ಆದ್ರ ನನ್ ಮಗಳೇ ಕಿರಿಕಿರಿ
ಕಿರ್ಕ್ರಾರಾ
ಹ್ಮ್ ಕಿರ್ಕಿನ ಅಲ್ಲ ಒಟ್ಟು ಹಣಕಾಯ ಹೊಸವಸ ಬೆಡ್ತಾ
ಹಾ ಅದು ಮಾಡೋಯ್ ಮಾಡಳ
ಹ್ಮ್ ಅದ ಮಾಡದು ಹೂ ಹೂ ಅಂದಿರ್ತನ ಟೆ ನಾನ್
ಹ್ಮ್
ಹ್ಮ್ ಅಂದ ಹಮ್ಮ ಚಪಾತಿ ಮಾಡಿ ಮಾಡಡದ ನೀನು ನಾ ಅಂದರಾ ಒಂದು ಚಪಾತಿ ಸಾಲಲಮ್ಮ ಎರಡು ಚಪಾತಿ ತೊಗೊಂಡ ಅಮ್ಮ ಬ್ಯಾಡಮ್ಮ ನನಗೆ ಒಂದೇ ಸಾಕು ಅಂತಂದ್ಲು
ಹ್ಮ್ ಹಾ ಹ ಹ. ಅನ್ನ ಏನ್ ಮಾಡಿಲ್ಲನ್ ರೈಸ.
ರೈಸ್ ಮಾಡಿನಿ ಹಾಕಿಲ್ಲ ಅದು ನಾವೇನ್ ಅಷ್ಟು ತಿಿಂದ ಬರ್ತಾವ ಅವನು ತಿಂದೆ ಬರಲ್ಲ.
ತಿನ್ನಲ್ಲ ನಮ್ಮ ಹುಡ್ಗೀನು ಸ್ವಲ್ಪೇ ಕಟ್ಟಮ್ಮ ಅವರು. ಅವ್ರು ಖಾಲಿ ಮಾಡ್ಲ ಬೈತಾರಂತಲ್ ಮೇಡಮ್ಗೋಳ.
ಹ್ಮ್ ನಮ್ಮ ನಮ್ಮ ಮನು ಅಂತ್ರ ಹಂಗೆ ಇಟ್ಕೊಂಡ್ ಬರ್ತಾ ನೀವ್ ಹಣ್ಣು ಡ್ರೈ ಫ್ರೂಟ್ಸ್ ಹಂಗೆ ಇಟ್ಕೊಂಡ್ ಬರ್ತಾ ಮನಿಗ್ ಬಂದ. ತಿಂತಾನ ಬಂದ್ಗ್ಣಿ ಹಹ ಅವ ಚಪಾತಿ ಇಲ್ಲ ಅನ್ನ ಒಂದೇ ತಿಂದ ಆ್ ಚಿಂದ ಬರ್ಲಲ್ಲಿ ಈಗ ಚಿಂದ ಬರ್ತಾವ.
ಹ್ಮ.
ಆ ತಿಂದು ಬರಲ್ಲ ಇಲ್ಲಿ ಮನಿ ಬರೋಣ ನ್ ತಿಂತ ನ ಅವಕ್.
ಹ್ಮ್ ಹಹಹ
ಇರೋದ ಆಕ್ ದಿವ್ಸ ಸೊಪ್ಪ ನಾ ರುಢ ಆಬಕ್ಲ್ಲ ಅವನಿಗೆ. ಅವನಿಗೆ ಯಾರ್ದ ಚಿಂತ ಈ ಕಡೆ ಈ ಕಡೆ ಇರ್ತದ. ಅದ ಕಲ್ದ ಅರ್ದ ಬರ್ದ. ತಿಂದ ಬರ್ತಾನ ಅಕ್ಕಿಗ ಎಲ್ಲಿದ್ರೂನು ಅಟ್ ಆಕಿ.
ತ್ರಿ ಮಕ್ಳಗಮ್ಮ ಮುಂಜೆಾನ ಬೇಗ ಇದದ್ರಸಮ್ಮ ನನಗ ನ ಮತ್ತೆ. ಶಾಲಿಗೆ ಹೋಗ್ತೀನಿ ಅಂತೇಳಿ ಮಕ್ಕೋತಾಳ.
ಅವಾ ವಾ. ನೋಡವಾ.
ಎಷ್ಟ ಮೂರ್ ನಾಲ್ಕ ದಿಂದ ಇಷ್ಟದ್ ಸಾಲಿ ಸಾಲಿ ಅಂತ ಒಡ ಒನ್ ದಸನ್ ನಾನ ಎಲ್ಲಿ ಅಳತಳನನಂಗಗತ್ ನನಗ.
ಬಂದಿತ್ತು.
ಅಲ್ಲೆಲ್ಲ ಆಟ ಆಡಕ ಹುಡುಗರು ಎಲ್ಲ ತಾವಲ್ಲ ಇಲ್ಲಿ ಏನ್ ಮನೆಯ ಚಂದಬಗ ಅಡೆ ಬೇಸ್ಗೆ ಇಡೆ ಬೇಸ್ಗೆ. ಬರೀ ಇದೇ ಆಯ್ತ್
ಅಂದ್ರೆ ಹುಡುಗರ್ಗ ಇಲ್ಲಿ ಫ್ರೀ ಇರ್ತ ಮನ ಅಲ್ಲೆ ಅಲ್ಲಿ ಫ್ರೀ ಇರಲ್ಲ.
ಇಲ್ಲಿನ ಫ್ರೀ ಇರ್ತಾರ ಅಲ್ಲಿನ ಅಟ್ಟೆ ಇರ್ತಾರ ಅವ್ರೇನು.
ಅಂದ್ರ ಹುಡುಗರ್ರುನು ಅಲ್ಲೇ ಒಂದೇ ತಲೆ ಕುೂಡಸ್ತಾರಲ್ಲ ಹುಡುಗರಿಗೆ. ನಮ್ ಊರಗ್ರ ಆಡ ಹೋಲ್ ಒಂದ ಕುತ್ತಲ್ಲೇ ಕುಂದ್ರೋದ ಅಂದ್ರ ಕಷ್ಟ ಆತದ.
ಎಲ್ಲ ಇವನು ಹಂಗೆ ಕಷ್ಟ ಆತದ.
ಹ್ಮ್.
ಇಲೆ ಎಲ್ಲಾ ಮತ್ತೆ ಅಲ್ಲಿಂದ ತಿಲಗ ಇಲ್ಲಿಂದ ಅಲ್ಲಿಗ ಹೆಗರಿ ಆಡದು ಹೊಡದ ಆಡೋದು. ಚೂಟದು. ಮಾಡ್ತಾವ ಇಲ್ಲಿ ಅಲ್ಲಿ ಮಾಡ್ರಿ ಸುಮ ತ್ತನ ಅವರು.
ಹಾ ಹ ಹಾ ಹ
ಆದ್ರಕ ಈಗ ಅದೊತರ ಚಂದ ಆಗ್ಬಿಟ್ಟದ ಈಗ
ಚಂದ ಅಲ್ ಸಾಕ್ ಬಿಡುವ ಚಂದ ಹೋದ್ರ ಸಾಕ ಅಷ್ಟ್ ಕಟ್ಟಿದ್ರಿ ಮತ್ತ
ಹತಾ ರಾಕಿಂದನು ಚಿಂಚಿಲ್ಲ ನಾನಗ ನಾನ್ ನಮ್ಮ ಮೊದೇ ಚಿಂತೆ ಮಾಡಾಕತ್ತಿದ್ದೆ ಈಗ ಅವನು ಏನಂತಂದ್ರೆ ನಕ್ಕಂತ ಹೋಗಿ ನಕ್ಕಂತ ಬರ್ತಾನ
ಆಯ್ತಾಗ ಹೋಗ್ತ ನ ಅವನು
ಹ್ಮ್ ನಾು ಅವಂದೇ ಚಿಂತೆ ಮಾಡ್ತಿದ್ದೆ ಬಸ್ನಾಗ ಹೆಂಗ ಕುಂದಿರ್ತಾನೋ ಹೆಂಗಿ ಹಲೋ ಅನಂಗ ಆಗತ್ತು ನು ಯಾಕಂಬ ಬಸನೆ ಒಟ್ಟ ಟೈಬತ್ತೆಲ್ಲೇನೆ
ಹ ಹೆಂಗ ಆಯಕಿನ ಕೈ ಹಿಡ್ಕೊಂಡ ಕರ್ಕೊಂಡತ ಕೈ ತ್ತ ತಾಪಮಾನ
ಆ ಬಸ್ನ ಕುಂದರ್ತಾನೆಗ
ಕುಂದರ್ತಾನ
ಹ್ಮ್ ಕುಂದರ್ತ ಇದಲ್ ಒಟ್ಟೆ ನನ್ ಬಸ್ನದ ಚಿಂತೆತ್ತ ನಾನು ಸತಿರ್ಲಿಲ್ಲ ಎಂದರ ಈ ಗೌರ್ಮೆಂಟ್ ಬಸ್ಸಿಗೆ ಓತಿದ್ವಿ ನೋಡು ಹಿಂಗ ಟೊಕ ಹೋದರ್ ಬಗ್ಗೆ ನಡೆಯಲ್ಲ ಹಂಗ ನಡೀತಿದ್ದ ಬಸ್ನಾಗ ಮತ್ತೆ ಬಸ್ನಾಗ ಕುಂದ್ರ ಅಂದ್ರನೇ ಅನ್ಜಸಿದ್ದ
ಹಾ ಯಾಕನಾ
ಅವನಗೀರ್ ಜೃಢಿಯಿಲ್ಲ ಬಸ್ಸು ಒುತ್ ನ ಬರ ಕಾರು ಇವೇ ರುಢಿ ಅವಲ್ಲ ಹಂಗಾಗಿ ಬಸ್ ರಡಿ ಅೇ ಇರಲಿಲ್ಲ ನೀ
ಎರುಢಿ ಆತತ
ಇನ್ ರೂಢಿ ಇರ್ತದೆ ಇನ್ ಎರಡ್ ಮೂರ್ ದನ್ದಾಗೆ ರೂಢಿ ಮಾಡ್ಕಣಣ ಇನ್ನೇ ನಿಂದಿನ ರೂಢ ನಾನ ಎಲ್ಲಿ ಇದೇ ಎರಡ್ ಮೂರ್ ದಿನ ಬಸ್ನ ಕೂತಾನ ಎಲ್ಲ ಎಕಡೆ ಎಗಡೆ ಆಡ್ತಾನಂಗಐತ್ ನನ್ ಆರಾಮ್ ಸಿೀಟಿ ಕುಂತತ್ ಬರ್ತಾನ ಸಿೀಟಿ ಕುಂತ ಹತಾನ
ಹ್ಮ್
ಆದದ್ರವು ಬ್ಯಾರೆ ಬಸ್ ನಮಕೋ ನಮ್ಮೂರ್ ಕಡೆ ಹೆಂಗ ಎಲ್ಲ ಗು ಗುಬ ಆಾಗಿ ಒಂದೇ ಸಲ ಕರ್ಕೊಂಡ್ ಹೋಗತಾರಂಗ ಕರ್ಕೊಂಡ್ ಹೋಗಲಿ ಇಲ್ಲಿ ಒಂದೊಂದು ರೂಟಿ ಒಂದೊಂದು್ ಬಸ್ ಆರಾಮ ಬಸ್ನ ಫುಲ್ ಜಾಗ ಇರ್ತ ಅ ಆರ್ ಅವ್ರವ್ರ ಸೀಟಿಗೆ ಅವ್ರವರ್ ಕುಂದರು ಅ
ಇವಾಗಲ್ಲಾ ಹಂಗೆ ಹಂಗೆಲ್ಲ ಜಾಸ್ತಿ ಕರ್ಕೊಂಡ್ ಹಂಗಿರಲ್ಲ
ಹ್ಮ್ ಇವಾಗ ಏನಲ್ಲ ಈಗ ಆರಾಮ್ ನಾರ್ಮಲ್ ಆಗ ಹೋತಾರ ಮಧ್ಯಾಹ್ನದಾಗ ಅತ್ರಿ ಏನಲ್ಲ ಇವರುಗಟ್ಟ ತಂದು ಬಿಡ್ಾರ ದೊಡ್ಡ ಹುಡುಗರ್ಗ ಅಂತ ಮತ್ತೆ ನಾಲ್ಕೂರಿಗೆ ಮತ್ತೆ ಕರ್ಕೊಂಡ್ ಬರ್ತಾರ ಎರಡ್ ಎರಡ್ ಸಲ ಕರ್ಕೊಂಡ್ ಬರ್ತಾರೆ ಇವ್ರಗ ಒಂದಂಬ್ ಬಿಟ್ಟೋಗಿ ಮತ್ ನಾ ದೊಡ್ಡ ಹುಡುಗರ್ಗ ಕರ್ಕೊಂಡ್ ಬರ್ತಾರಾ ಡ ಒಂದ ಆರು ಅವಳೋಡ ಊರುತ ಅಟ್ಟೆ ಹ ಈ ಮುಂಜೆಾನೆ ದೊಡ್ಡ ಹುಡುಗರು ಸಣ್ಣ ಹುಡುಗರು ಒಂದೇ ಸಲ್ಕೋತಾರ
ಸ್ವಲ್ಪ ಅವ್ರ ಬುತ್ತಿ ಕಟ್ಟದ ಅದ ಮ್ಮ ಹಲೋ
ಯಾರಲ್ಲಿುವ ಸಾಲಿಗೆ ಒಂದು ಹೊಂಟರ ಸಾಕಾಗ್ಯದು
ಹಾ ಒಂಟಾರದು
ಹ್ಮ್ ಹ ಅತ್ತೆ ಗೌರವ ಹಚ್ಚಿದ್ದೇನೆ ಫೋನ್
ಯಾವ್ದ ಗೌರಮ್ಮ
ಹ್ಮ್
ಯಾಕೆ ನಚ್ಚಳಿ ಐತೆ ಮೆಸೇಜ್ ಯಾಕೆ ಯ ಮಾಡ್ಲೇನ ಅಂತ ಹಾಕಿ ಇಲ್ಲ ಆ ಆಮೇ ಮಾಡ್ದಾಯ್ತಲ್ಲಾಕ್ ಇವಾಗ ಮೆಸೇಜ್ ಹಾಕತ ಮಾಡ್ಲನ ಅಂತೇನಂತ
ಏಯ ಹ ಆಮೇಲ್ ಮಾಡ್ರಂತ ಮಾಡ್ತನಂತ ಆಮೇಲ್
ನ ಒಂದ ಯಾಡ್ ನಿಮಿಷ ಅ
ಹ ಸರಿ ತೋ ಇಡ್ಲ
ಹಾ ಹೇಳ